ಹಲೋ ನ ಹಟಾನಲ್ಲೆ ಹಾ ಹಲೋ ಊಟ ಗಿಟ ಆಯ್ತಾ
ಊಟ ಆಯ್ತು ನಿಮ್ದು
ನಂದ ಆಯ್ತ್ ನೋಡಿ
ಹ್ಮ ಯಾವ್ರಣ್ಣ
ನಮ್ದು ಕಡೆ ಯಾದ್ಗಿರ್ ಸೈಡ್
ತೀರ್ಚಣ
ಹಾ
ಹೊರದಲ್ಲಿ ಅದ್ ಏನ್ ಆಯ್ತರಣ
ಹ ಹೊಲಾನಕ್ಕಿನಲ್ಲಿ ಹತ್ತಿ ಬಿತ್ತೀವಿ
ಹಾ
ಆಯ್ತತಿ ಬಿತಿ ಇನ್ನೊಂದ್ ಎಡಕ್ರ ತೊಗಿರಿ ಹಾಕ್ಬೇಕು
ಆನ್
ಆಯ್ ಕಸಿಂದ ಏನ ನಡ್ಸೊಂಡ್ ಹೋಗ್ಬೇಕು
ಹ್ಮ ನಮ್ದು ಅದ್ ನಾವ ತ್ತೆ ತಗ್ರ ಅದ್ ಬಿಟ್ಟ ಸ್ವಲ್ಪ ಅದಕ್ಕೆ ಏನನ್ ಮಾಡ್ಬೇಕ್ ಸ್ವಲ್ಪ ಹೆಣ್ಣಿ ನೀವು ಗೊಬ್ಬ್ರ ಹೇಳಿ ಸ್ವಲ್ಪ ಅಣ
ಎಣ್ಣಿಕಪರ ನಕ್ಕನಪ ಅದು ಹೋಡದಿದ್ದ ಇಡಿಬೇಕು
ಹಾ ಅಣ್ಣಾ ಈ ಜಾಸ್ತಿ ಹದ ಈ ಇದೇ ಗೊಬ್ಬರ ಹಾಕ್ಬೇಕುಣ ಜಾಸ್ತಿ
ಚಲ್ಲಿದ ನೋಡ ಕ ಹಲೋ
ಅಲ್ಲ ಯಾರ ನಿನ್ ಹೆಸರೇನ ತಮ್ಮ ನಿನ್ ಹೆಸರು ಅಂತಮ್ಮ ನೀನ್ ಹೆಸರುಂತಮ್ಮ ಆರಾಮಮ್ಮ ನಿನ್ ಹೆಸರನ ಯಾವರು
ಬಿಜಾಪುರ್ ಹ್ಮ್
ಇಲ್ಲಿ ಯಾಕ ಬಂದಿಯಾ ಶೆಂಗಾರಾಕ
ಶ್ಯಾಂಗಾರಕ್ಕ ಬಂದಿನಿ ಅಣ್ಣಾ
ಹಾ ಮತ್ತೆ ಮಾಡಕುಂತಿ ಅಪ್ಪಿ
ಸುಮ್ ತಿಗ್ರಡಕುಂತಿನಿ
ಹ್ಮ್ ಯಾವೂರು
ಬಿಜೆಪುರ್
ಬಿಜಾಪುರ
ಹ್ಮ್
ಹ್ಮ ಸಿಂಧಿ ಗೊತ್ತಲ್ಲ
ಆ
ಸೆಂದಿಗಿ
ಹಾ ಗೊತ್ತ ಅಣ್ಣ
ಹ್ಮ್ ಅಲ್ಲೇ ನೋಡ್ ನಾನು
ಮದಿದ್ದಾನ
ಹಾ ನೀನಾ
ನಜ ಬಿಜೆಪುರದ ಹಣ
ಹಾ ಮತ್ತೆನ್ ಮಾಡಕ್ ಕುಂತಿ ಅಪ್ಪಿ
ಸುಮ್ ತಿರ್ಗಾಡ್ ಕುಂತಿನಿ ಅಣ್ಣ ಶಾಲೆ
ಹ್ಮ್ ಊಟ ಅದ್ ಆಗ್ಯಾತಿ ಅಣ್ಣ
ಆ ಅಣ್ಣ
ಊಟ ಆದ ಆಗಿದ
ಹಾಗಿದ್ ಅಣ್ಣ
ಹ್ಮ್
ಅರಾಮ್ ಇದ್ದೀಯ ಅಣ್ಣ
ಆರಂ ಅರಾಮ್ ನೀನ ಆರಾಮ್ ಪಾ ನೀನು ಹ್ಮ್
ನಾವ ಅರಾಮ್
ಮತ್ತೆ ಹೊರಗಡೆ ಇದ್ದಾರಾ
ಮತ್ತೆ ನಡ್ದಪ್ಪಣ
ಮತ್ತೆ ಮತ್ ಏನಿಲ್ಲ ನೋಡಪ್ಪ ಮತ್ತೇನಿಲ್ಲ ನೋಡು
ಹಾ
ಸುಮ್ಮ್ ಹೊರಗಡೆ ಇದ್ದ್ಯಾ
ಆ
ನೀನಾ
ನಾವ್ ಹೊರಗಡೆ ಎಲ್ ತಿರ್ಗಾಡ್
ಹಾ ಕ್ರಿಕೆಟ್ದು ಆಡ್ತಾರ ನಿಮ್ಮೂರಲ್ಲಿ
ಆಡೋ ಕುತರಣ್ರ ಅಲ್ಲಿ
ಹಾ ನೀವು ಹಾಡಲ್ಲ
ನಾಡ್್ದನಪ್ಪನ ಮಾತ್ರ
ಹಾ ಹ ಹೌದ
ಹ್ಮ
ನ್ ಸಮಾಚಾರ
ಮತ್ತೆ ಏನಿಲ್ಲ ಅಣ್ಣ ನಿಮ್ದು
ನಮ್ದ ಎಷ್ಟನೇ ಕ್ಲಾಸ್ ತಮ್ಮ
ಏಟ್ತ ಅಣ್ಣ
ಏಟ್ತಾ
ಹಾ
ನೈಂತ್ಕ ಎಲ್ಲಿ ಹಚ್ಬೇಕು
ಹಾ
ನೈಂತಿಕ ಎಲ್ಲಿ ಹಚ್ಬೇಕು
ನೈಂತ ಚಾಮನಾಳ ಹಚ್ಚಬೇಕಣ್ಣ
ಹ ಮತ್ತೇನ್ ಮಾಡಕ್ ನೀವೆಲ್ಲ ಆರಾಮಿದೀರಾ
ಅರಮಿವ ಅಣ್ಣ ನೀವು
ನಾವು ಅರಮಿ
ಊಟ ಆಯ್ತಾನ
ಊಟಾಯ ನಡು ಪನ
ಅಂದನ ಆಯ್ತಾ ಹಲೋ
ಹ
ಹಾ ಮತ್ತೆ ನ ಸಲ್ಲ
ಆಡು ಗೇಡ ಇದೆ ತಗರ್ ಮ ಗರ್ ಮಾರಿ ಇ ಅಂಗೋ
ಇದೆ ಅಣ್ಣ
ಹ್ಮ್ ಮತ್ತೇನ್ ಮ ಇದೆ ಅಂದ್ರೆ ಹಲೋ ಹಲೋ ಹಲೋ ಅಲೋ ಹಲೋ ಕೇಳುತ್ತಿದ್ದಿಲ್ಲ ಪಿ